ಕಾರ, ಏನು ಮಾಡುತ್ತಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ, ನೀವ್
ನಾನು ಚೆನ್ನಾಗಿದ್ದೇನೆ, ಊಟ ಆಯ್ತೆ?
ಇನ್ನು ಇಲ್ಲ, ನಿಮ್ಮದಾಯ್ತೆ?
ಹಾ ನಮ್ಮದಾಯ್ತು. ನಿಮಗೆ ಜತ ದದಿಯೆ
ಹಾ ಸ್ವಲ್ಪ ತಿಳಿದಿದೆ ಅಂತ ಅಷ್ ಇಷ್ಟೊಂದೇನು ಗೊತ್ತಿಲ್ಲ, ನಿಮಗೆ ತಿಳಿದಿದಯಾ?
ಹ ಮಂದೆ ನನ್ನ ಗೆಳತಿ ಹೇಳಿದಳು ಈಗ ತಿಳಿದಿದೆ. ಹ ಕ ಹೇಳುತ್ತೇನೆ, ನೀವು ಕೇಳ್ತೀರಾ?
ಹಾ ಹೇಳಿ ಹೇಳಿ, ನನಗೂ ಹೇಳಿ ಕೊಡಿ.
ಹ್ಮ್ ರಾಧಾಕೃಷ್ಣರ ಹೆಸರು ಕೇಳಿದ ಗಳೆಲ್ಲ ಮನಸ್ಸಿಗೆ ಭಕ್ತಿ ಮತ್ತು ಪ್ರೀತಿಯ ಭಾವನೆ ಬರುತ್ತದೆ.
ಹೌದು.
ರಾಧಾಕೃಷ್ಣರ ಸಂಬಂಧವನ್ನು ಲೋಕದಲ್ಲೇ ಅತ್ಯಂತ ಪವಿತ್ರವಾದ ಸಂಬ ಸಂಬಂಧ ಎಂದು ಹೇಳುತ್ತೇವೆ.
ಹೌದು ಹೌದು ಇದು ನಿಜವಾದ ಮಾತು.
ಅವರು ಪ್ರೀತಿ ಕೇವಲ ಇಬ್ಬರ ನಡುವಿನ ಪ್ರೀತಿ ಅಲ್ಲ, ಅದು ಆತ್ಮ ಮತ್ತು ಪರಮಾತ್ಮನ ನಡುವಿನ ಬಾಂಧವ್ಯದ ಸಂಕೇತವಾಗಿತ್ತು. ಕೃಷ್ಣನು ಪಾಲ್ಯ ಎಲ್ಲೆಲ್ಲಿ ವಾಸಿಸುತ್ತ ವಾಸಿಸುತ್ತಿದ್ದ ಎಂದು ನಿಮಗೆ ತಿಳಿದಿದೆಯೇ?
ಹಾ ವೃಂದಾವನ ಅಂತ ಗೊತ್ತು ಅಷ್ಟೇ.
ಕೃಷ್ಣನು ಗೋಕುಲ ಮತ್ತು ಬೃಂದಾವನದಲ್ಲಿ ತನ್ನ ಬಾಲ್ಯವನ್ನು ಕ ಳೆದನು. ಅಲ್ಲಿ ಅವನ ತನ್ನ ಸ್ನೇಹಿತರೊಂದಿಗೆ ಆಟವನ್ನೂ ಆಡುತ್ತಿದ್ದನು. ಹ್ಮ್ ರಾಧೆ ಎಲ್ಲಿದ್ದಳು ಎಂದು ತಿಳಿದಿದ್ದೆ ಆಗ? ಹ್ಮ್
ಇಲ್ಲ ತಿಳಿದಿಲ್ಲ ನಾನು ವೃಂದಾವನ ಅಂತಾನೇ ಅಂದಕೊಂಡಿದ್ದೇನೆ.
ಹ ಅವಳು ಬೃಂದಾವನದವಳು ಅವಳು ಕೃಷ್ಣನ ಮೇಲಿನ ಅಪಾರ ಭಕ್ತಿ ಮತ್ತು ಪ್ರೀತಿಗಾಗಿ ಪ್ರಸಿದ್ಧಳಾಗಿದ್ದಾಳೆ.
ಹೌದು ಅವರ ಪ್ರೀತಿ ತುಂಬಾನೇ ಪವಿತ್ರವಾಗಿತ್ತು
ಹೌದು ರಾಧಾ ಕೃಷ್ಣರನ್ನು ಹೇಗೆ ನೋಡುತ್ತಿದ್ದಳು ಎಂದು ತಿಳಿದಿದೆಯೇ
ಹ್ಮ್ ಒಬ್ಬ ಒಳ್ಳೆಯ ಸ್ನೇಹಿತನಂತೆ ನೋಡುತ್ತಿದ್ದಳು ಒಂದು ಅಂದುಕೊಂಡಿದ್ದೇನೆ
ಹಾ ರಾಧೆಗೆ ಕೃಷ್ಣನೇ ಎಲ್ಲವೂ ಆಗಿದ್ದನು ಅವಳ ಜೀವನದ ಪ್ರತಿಯೊ ಒಂದು ಕ್ಷಣವೂ ಕೃಷ್ಣನ ನೆನಪಿನಿಂದ ತುಂಬಿತ್ತು ಕೃಷ್ಣನು ಕೊಲಲು ನುಡಿಸಿ ನುಡಿಸುತ್ತಿದ್ದ ಎಂದು ಕೇಳಿ ರೆ ರಾಧೆ ಇಲ್ಲಿದ್ದರೂ ಸಹ ಅಲ್ಲಿಗೆ ಬರುತ್ತಿದ್ದಳು
ಹೌದು ಹೌದು ಅವಳ ಕೊಳಲಿನ ನಾ ನಾದರಿಂದ ತುಂಬಾ ಅಹ ಖುಷಿಯಾಗಿದ್ದಳು ಎಂದು ಅಂದುಕೊಂಡಿದ್ದೇನೆ.
ಆ ನಾದವನ್ನು ಕೇಳಲು ಗೋಪಿಯರು ಪ್ರಾಣಿಗಳು ಮತ್ತು ಪಕ್ಷಿಗಳು ಸಹ ಬರುತ್ತ ಿದ್ದರು
ಹೌದ ಹೌದು ನಾವು ಎಲ್ಲ ಚಿಕ್ಕ ೋರ್ ಇದ್ದಾಗೆ ಈ ತರ ಎಲ್ಲ ಬರ್ತಾ ಇತ್ತು ಅಲ್ವಾ ಅ ಇದ್ರಲ್ಲಿ ಇಲ್ಲ ಅವಾಗ ನೋಡಿ ತಿಳಿದುಕೊಂಡಿದ್ದೇನೆ ಅಷ್ಟೆ
ಪೆಗಳಲ್ಲಿ ಬರುತ್ತಿತ್ತು ಅಲ್ಲವೇ ಆಗ
ಹೌದು ಹೌದು
ಅ ರಾಧೆ ಕೃಷ್ಣನ ಕೊಳಲು ನಾದವನ್ನು ಕೇಳಲು ಕೇಳುತ್ತಿದ್ದರೆ ಕೆಲಸವನ್ನೆಲ್ಲಾ ಮರೆತು ಕೃಷ್ಣನ ಕಡೆಗೆ ಆಕರ್ಷಿತಲಾಗು ಳು ಆ ನಾದದಲ್ಲಿ ಅವಳು ದೈವಿಕ ಆನಂದ ನ್ನು ಅನುಭವಿಸುತ್ತಿದ್ದಳು
ಹೌದಾ ಇಷ್ಟೊಂದೆಲ್ಲಾ ಇದ್ಯಾಾ
ಹ ಅಲ್ಲಿನ ಒಂದು ಬೃಂದಾವನ ಹೇಗಿತ್ತು ಎಂದು ನಿಮಗೆ ತಿಳಿದಿದೆ ಹೇ ಜೀವ ಜೀವನ ನಡೆಸುತ್ತುತ್ತಿದ್ದರು ಆಗ ಎಲ್ಲ ಅವರೆಲ್ಲ
ಅಂದುಕೊಂಡ ಹಾಗೆ ಬೃಂದಾವನ ಒಂದು ಹಚ್ಚ ಹಸುರಿನ ವನದ ಆಹ ಊರು ಎಂದು ಅಲ್ಲಿನ ಜನರು ಎಲ್ಲ ಸಾಗಾಣಿಕೆ ಹಸು ಸಾಗಾಣಿಕೆ ಕೆ ಮಾಡುತ್ತರೆಂದು ಅಂದುಕೊಂಡಿದ್ದೇನೆ ಗೊಲ್ಲರು ತುಂಬಾ ಜನ ಇದ್ದ ಇದ್ದರು ಎಂದು ಹೊಂದಕೊಂಡಿದ್ದೇನೆ ರಾಜನು ಇದ್ದ ಅಂತ
ಹಾ ಹ ಹೌದು ಅದು ತುಂಬಾ ಸುಂದರವಾಗಿತ್ತು ಹಸಿರು ಮರಗಳು ಯಮುನಾ ನದ ್ದ ಹಸುಗಳ ಹಿಂಡು ಮತ್ತು ಕೃಷ್ಣನ ಕೊಳಲಿನ ಸಂಗೀತದಿಂದ ಆ ಪ್ರದೇಶ ಸದಾ ಆನಂದಮಯವಾಗಿತ್ತು
ಹೌದ
ಹ್ಮ್ ರಾಧೆ ಮತ್ತು ಕೃಷ್ಣರು ಒಟ್ಟಿಗೆ ಸಮಯ ಕಲಿಯುತ್ತಿದ್ದಾರೆ ಎಂದು ನಿನಗ ತಿಳಿದು ಯಾವ ಯಾವ ಸಮಯದಲ್ಲಿ ಅವರು ಜೊತೆಯಲ್ಲಿರುತ್ತಿದ್ದರು ಎಂದು
ಇಲ್ಲ ನನಗೆ ತಿಳದಿಲ್ಲ ನೀವೇ ಹೇಳಿ ಅಲ್
ಅವರು ಬೃಂದಾವನದ ತೋಟಗಳಲ್ಲಿ ಸಂಚರಿಸುತ್ತಿದ್ದರು ಅನೇಕ ಭಕ್ತಿ ಗೀತೆಗಳು ಮತ್ತು ಕಥೆಗಳು ಅವರ ದಿವ್ಯ ಲೀಲೆಗಳನ್ನು ವರ್ಣಿಸ ಿತ್ತು
ಹೌದೇ
ಹ್ಮ್ ಕೃಷ್ಣನು ಎಲ್ಲರ ಮೇಲೂ ಸಮಾನವಾದ ಪ್ರೀತಿ ತೋರಿಸುತ್ತಿದ್ದ ಅವನ ಸರಳತೆ ಕರುಣೆ ಮತ್ತು ದೈವಿಕ ಗುಣಗಳು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು
ಹ್ಮ ಕೃಷ್ಣ ಅಂದರೆ ಸುಮ್ಮನೆ ಅಲ್ಲ ಅವನೇ ಒಂದು ಅದ್ಭುತ ಅಲ್ ಅವನ ಅವನು ನೋಡುತ್ತಿರುವ ಜನರನ್ನು ಎಲ್ಲಾ ಸಾಮಾ ಎಲ್ಲಾ ಎಲ್ಲಾರನ್ನುೂ ಸಾಮಾನ ಸಮಾನ ರೀತಿಯಿಂದ ನೋಡುತ್ತಿದ್ದ ಅವನ ಪ್ರೀತಿಯೇ ತುಂಬಾ ಒಳ್ಳೆಯದು ಅಲ್ವ
ಹೌದು ರಾಧೆಯ ವಿಶೇಷತೆ ಏನೆಂದು ತಿಳಿದೇ ನಿಮಗೆ
ನನಗೆ ಒಂದು ಮಾತ್ರ ತಿಳಿದಿದೆ ರಾಧೆ ಮೊದಲು ಜನ್ಮ ತಾಳೂಕು ತಳಿ ಭೂಮಿ ಮೇಲೆ ಅವಳು ಕಣ್ಣೇ ಬಿಟ್ಟಿರಲಿಲ್ಲ ಅಂತೆ ಎಂದು ಕೃಷ್ಣ ಹುಟ್ಟಿ ಅವಳನ್ನು ಕೈ ಮುಟ್ಟುವನು ಅಂದೇ ಅವಳ ಅ್ ಣ್ಣ ೆಲ್ಲಾ ಅವಳು ನೋಡಲು ಸಾಧ್ಯವಾಗಿತ್ತಂತೆ
ಹೌದೇ ನೀವು ಹೇಳಿದ್ದು ನಿಜವೇ ಆಗಿತರ ರಾಧೆ ರಾಧೆ ಭಕ್ತಿ ಅವಳಿಗೆ ಕೃಷ್ಣನ ಮೇಲಿದ್ದ ನಿಸ್ವಾರ್ಥ ಪ್ರೀತಿ ಮತ್ತು ಸಂಪೂರ್ಣ ಸಮಾಜ ಅರ್ಪಣೆ ಅವಳನ್ನು ವಿಶೇಷಲನ್ನಾಗಿ ಮಾಡಿತು
ಹ್ಮ್
ರಾಧಾಕೃಷ್ಣರ ಕಥೆಯಿಂದ ನಾವು ಏನು ಕಳೆಯಬಹುದು ಎಂದು ಹೇಳುವೆಯಾ
ರಾಧಾಕೃಷ್ಣರ ಕೃತೆಯಿಂದ ನಾವು ಏನು ಕಲಿಯಬಹುದೆಂದರೆ ಪ್ರೀತಿ ಎಷ್ಟು ಮುಖ್ಯ ಪ್ರೀತಿ ಹೇಗಿರಬೇಕು ಕುವಂತ ಕಲಿಯಬಹುದು ಎಂದುಕೊಂಡಿದ್ದೇನೆ ಅವರ ಗೆಳೆತನ ಅವರ ಎಲ್ಲಾನೂ ಕಲಿಯಬಹುದು
ಹ್ಮ್ ಅವರಿಂದ ನಾವು ನಿಸ್ವಾರ್ಥ ಪ್ರೀತಿ ಭಕ್ತಿ ನಂಬಿಕೆ ಮತ್ತು ಸಮರ್ಪಣೆಯ ಮಹ ಮಹತ್ವಗಳನ್ನು ಕಳೆಯಬಹುದು
ಹೌದು ಹೌದು ಪ್ರೀತಿ ನಂಬಿಕೆ ಭಕ್ತಿ ಇದೆಲ್ಲಾನು ಇದೆ ಅಲ್ಲವಾ
ಹೌದು ಅವರ ಪ್ರೀತಿ ಏಕೆ ದೈವಿಕ ಪ್ರೀತಿ ಎಂದು ಕರೆಯುತ್ತಾರೆ ಎಂದು ಹೇಳ ಲ್ಲ
ಹಾ ಹೇಳಿ
ಏಕೆಂದರೆ ಅದು ಸ್ವಾರ್ಥರಹಿತವಾಗಿತ್ತು ಅದರಲ್ಲಿ ಯಾವುದೇ ಆಸೆ ಅಥವಾ ನಿರೀಕ್ಷೆ ಇರಲಿಲ್ಲ ಕೇವಲ ಪ್ರೀತಿ ಮತ್ತು ಭಕ್ತಿ ಮಾತ್ರವೇ ಇತ್ತು ಹ್ಮ
ಅದು ನಿಜಾನೇ ಯಾವುದುೂ ಆಸ್ೆ ಯಾವುದೂ ಇರಲಿಲ್ಲ ಬರಿೀ ಪ್ರೀತಿ ಭಕ್ತಿ ಇಿಂದಾನೇ ಇಡೀ ಜಗತ್ ತನ್ನೆ ಆ್ ಮೆಚ್ಚಿದ ಪ್ರೀತಿ ಅದು ಅದರಷ್ಟು ನಿಸ್ಕಲ್ಮಶ ಪ್ರೀತಿ ಇನ್ನು ಎಲ್ಲೂ ನೋಡೇ ಇಲ್ಲ ಒಂದು
ಹೌದೌದು ಈ ಒಂದು ರಾಧಾಕೃಷ್ಣನ ಕಥೆಯಲ್ಲಿ ಯಮುನಾ ನದಿಯು ಒಂದು ಪಾತ್ರಗಳನ್ನು ಆ ಅವರ ಒಂದು ಜೀವನದಲ್ಲಿ ವಹಿಸಿದೆ ಏಕೆಂದು ನಿಮಗೆ ತಿಳಿದಿದಿಯೇ
ಆ ನಾನು ಅಂದುಕೊಂಡಿದ್ದ ಹಾಗೆ ಅಂದರೆ ಇವರು ಎಲ್ಲ ಹಸುಗಳು ಪ್ರಾಣಿಗಳನ್ನು ಕರೆದು ಆ ಯಮುನಾ ತೀರದಲ್ಲಿ ಮೀಸಲು ಬಿಟ್ಟು ಇವರು ವಿಶ್ರಾಂತಿ ತಗೋುತ್ತಿದ್ದರು ಎಂದು ಅಂದುಕೊಂಡಿದ್ದೇನೆ
ಹಾ ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಅಲ್ಲಿ ಆಟವಾಡುತ್ತಿದ್ದನು ರಾಧೆ ಮತ್ತು ಗೋಪಿಯರು ಕೂಡ ಯಮುನಾ ತೀರದಲ್ಲಿ ಕೃಷ್ಣನನ್ನು ಭೇಟಿಯಾಗಲು ಹೋಗುತ್ತಿದ್ದರು
ಹೌದೇ
ಹೌದು ನಿಮಗೆ ರಸಲೀಲೆ ಎಂದರೆ ಏನು ಎಂದು ಗತ್ತಿದೆಯೇ
ಹ ಇಲ್ಲ ಗೊತ್ತಿಲ್ಲ ನನಗೆ ಅದು ಏನು ಎಂದು ನಿಮಗೆ ಗೊತ್ತ
ಕೃಷ್ಣನು ಆ ತಿಳಿದಿದೆ ಹೇಳುತ್ತೇನೆ ಕೇಳಿ ಕೃಷ್ಣನು ಗೋಪಿಕೆಯರೊಂದಿಗೆ ಮಾಡಿದ್ದ ದಿವ್ಯನ್ ನೃತ್ಯವನ್ನು ರಸಲೀಲೆ ಎಂದು ಕರೆಯುತ್ತಾರೆ ಅದು ಭಕ್ತಿ ಅದು ಭಕ್ತಿ ಮತ್ತು ದೈವಿಕ ಆನಂದದ ಸಂಕೇತವಾಗಿತ್ತು ಹ್ಮ್ ನಿಮಗೆ ರಾಧೆಯೂ ಆ ರಸಲೀಲೆಯಲ್ಲಿ ಭಾಗವಹಿಸುತ್ತಿದ್ದಾಳೆಯೋ ಇಲ್ಲವೋ ಎಂದು ತಿಳಿದಿದೀಯೇ
ಹಾ ನಾನು ಅಂದುಕೊಂಡ ಹಾಗೆ ಭಾಗವಹಿಸುತ್ತಿರಲಿಲ್ಲ ಎಂದು ಅಂದು ಹಕೊಂಡಿದ್ದೀನ
ಇಲ್ಲ ಇಲ್ಲ ರಾಧೆಯೂ ಸಹ ರಸಲೀಲೆಯ ಪ್ರಮುಖ ಭಾಗಗಳ ಭಾಗವಾಗಿದ್ದಳು ಅನೇಕ ಅನೇಕ ಭಕ್ತರು ರಾಧೆಯನ್ನು ಕೃಷ್ಣನ ಪರಮ ಭಕ್ತೇ ಎಂದು ಗೌರವಿಸುತ್ತಿದ್ದರು
ಹೌದಾ
ಹೌದು ಇಂದಿಗೂ ರಾಜಾ ರಾಧಾಕೃಷ್ಣರ ಕತೆೆಗಳು ಇಂದಿಗೂ ಏಕೆ ಜನ ಜನಪ್ರಿಯವಾಗಿದ್ದೆ ಎಂದು ಹೇಳುವಿಯಾ
ಅದರಲ್ಲಿ ಕೇವಲ ಪ್ರೀತಿ ಮತ್ತು ಭಕ್ತಿ ಶುದ್ಧವಾದ ಪ್ರೀತಿ ಇದ್ದ್ದ ಕಾರಣಕ್ಕಾ ಅದು ತುಂಬಾನೇ ಅಹ ಮಹಾತ್ಮ ಹೊಂದಿದೆ ಎಂದು ಅಂದುಕೊಂಡಿದ್ದೇನೆ
ಹೌದೌದು ನಿಜ ಅವರ ಹೆಸರನ್ನು ಹೇಕೆ ಒಟ್ಟಿಗೆ ಇಳುತ್ತಾರೆ ಎಂದು ಏನಾದರೂ ಅದಕ್ಕೆ ನ ಿದ್ದಗೆ
ಹಾ ಕೃಷ್ಣಗೆ ರಾಧೆ ಅಂದೇ ತುಂಬಾನೇ ಇಷ್ಟ ಅಲ್ವಾ ಅದಕ್ಕಾಗಿ ಕೃಷ್ಣಗೆ ಕೃಷ್ಣ ಅನ್ನೋದ ಕಿಂತ ರಾಧಾಕೃಷ್ಣ ಅನ್ನೋದೇ ಅಹ್ ಹೆಚ್ಚು ಖುಷಿ ನೀಡುತ್ತೆ ಎಂದು ಅದಕ್ಕಾಗಿ ರಾಧೆ ಕೃಷ್ಣನ ಹೆಸರ ಜೊತೆ ರಾಧೆ ಎಂದು ಕರೆಯುತ್ತಾರೆ
ಹಾ ಹೌದೌದು ಅವರ ಬಗ್ಗೆ ಮಾತ ಮಾತನಾಡುತ್ತಿದ್ದರೆ ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತಿದೆ
ಹ್ಮ ಅದು ನಿಜಾನೇ ಮೊದಲೇ ಪರಿಶುದ್ಧವಾದ ಭಕ್ತಿ ಪ್ರೀತಿ ನಂಬಿಕೆ ಗೌರವ ಎಲ್ಲ ಹೊಂದಿರುವ ಕೃಷ್ಣ ರಾಧೆ ಅವರ ಕತೆೆ ತುಂಬಾನೇ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ಕೇಳಿದ ತಕ್ಷಣ
ಹೌದೌದು ನೀನು ಸಹ ತುಂಬಾ ಚೆನ್ನಾಗಿಯೇ ತಿಳಿಸಿದೆ ನನಗೆ ಮುಂದಿನ ಭಾಗಗಳನ್ನು ಇನ್ನಷ್ಟು ವಿಶೇಷ ವಿಷಯಗಳನ್ನು ತಿಳಿದು ತಿಳಿಸ ಕೊಡುವೆಯಾ
ಹಾ ಮುಂದಿನ ಭಾಗದಲ್ಲಿ ತಿಳಿಸಿಕ ಕೊಡುತ್ತೇನೆ ತಪ್ಪದೆೇ ನೀನು ತುಂಬ ತುಂಬಾನೇ ನನಗೆ ಗೊತ್ತಿ ಗೊತ್ತಾಗದೆ ಇರೋ ವಿಷಯಗಳನ್ನೆಲ್ಲ ಹೇಳಿಕೊಟ್ಟಿದ್ದೀಗ ಇವತ್ತು ನನಗೆ ತುಂಬಾ ಖುಷಿ ಆಯ್ತು ಕೇಳಿ ಈ ತರ ಎಲ್ಲಾ ಇರುತ್ತ ಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಹೇಳಿದ್ದೀಯಾ ಎಂದು ನಿನಗೆ ಒಂದು ಧನ್ಯವಾದಗಳು
ಹಾ ನಿನಗೂ ಅಷ್ಟೇ ಧನ್ಯವಾದಗಳು ಮುಂದಿನ ಕರೆಯಲ್ಲಿ ಸಿಗೋಣವೇ
ಹಾ ಮುಂದಿನ ಕರೆಯಲ್ಲಿ ಸಿಗೋಣ ಧನ್ಯವಾ ದ
ಧನ್ಯವಾದಗಳು